ಹ ಅಭಿ
ಹಲೋ
ಏನಡ ಅಬ
ನಮಸ್ಕಾರೀ
ನಮಸ್ಕಾರ ನೀವು್ ಅರಾಮಿರಲ್
ಹಾ ಆರಾಮ ಇದ್ದೀವಿ ರೀ ನೀವು ರಿ
ನಾವ ಬಿ ಆರಾಮ ನೋಡ್ರಿ
ಎಲ್ಲಿದ್ದೀರಿ
ಏನ್ ಇಲ್ಲೇ ಕ್ರಿಕೆಟ್ ಆಡಕ್ ಹೊಟಿದೇವೀ ಗ್ರೌಂಡಿಗೆ ಸುಮ್ಮ
ಜೋರ ಇದ ರೀ ಕ್ರಿಕೆಟ್ ಫುಟ್ಬಲ್ ಎಲ್ಲ ಜೋರ್
ಮತ್ ಮತ್ ಆಡಾಮ ಬರ ಅಂದ್ರ ಬರ್ಲಗರಲ್ರಿ
ಇಲ್ರರಿ ಹ ಸ್ವಲ್ಪ ಸ್ಪ ಕೆಲ್ಸ ದದ ಅದಬ ಎಕ್ಸಾಮ್ ನಾದ್ರಿ ಏನ ಊರಾಗ ಜಿಯಾರ ಯರದಾಮತಿವರ ಸಲ್ಲಂಬುಟ್ಟಿ ಬರ್ತಿದ್ದೀವ ನಾವ ಎಲ್ಕಂದ್ರೆ
ಹೌದೇರಿ ಹ ಸುದರ್ಶನ ಹ್ಮ ಮತ್ತೇನಂತಾರೀ ನಿಮ್ ಡಿ ಕೆ ಶಿವಕುಮಾರ್
ಮತ್ತ ಹ ಅ ಮಾತ್ಲ್ಲ ನಾಷ್ಟ ಮಾಡಿರಿ ಇಲ್ರಿ ಹೌದನ್ರಿ ಅದ್ರ ನಾವು ನಮ ನಮಗ ಅವ್ರ ನಷ್ಟ ಆಯ್ತ ನೋಡ್ರಿ ನಮ್ದ್ರ ನೋಡ್ರಿ ನಮ್ ಮೂರ್ ತಕ್ಕ ಒಂದ್ ಕೆಲರಟ್ಟಿ ಅಂತ ಗ್ರಾಮ ಐತ್ ಆ ಗ್ರಾಮಕ್ ನೋಡ್ರಿ ಮಳೆ ಆಗಿಲ್ಲ ಅಂದ್ರ ನೀರ್ ತುಂಬತ್ ನೋಡ್ರಿ ಅದ ಅಷ್ಟು ಇನ್ನುವಲ್ಪ ಸ್ವಲ್ಪ ಅಷ್ಟು ಕೆಪಾಸಿಟಿ ಐತ್ ನೋಡ್ರಿ ಸ್ವಲ್ಪ ಮಳೆ ಆಐತ್ರಿ ಮೊನ್ನೆ ಆಲೆ ತುಂಬ್ಬಿಟ್ಟೈತ್ ನೋಡ್ರಿ ನಮ್ ಕಡೆ ರೈತರಿಗೆ ನಿನ್ ನಿನ್ನೆ ಒಂದ ಸಂತೋಷದ ವಿಚಯ ಎಲ್ಲಾ ರೈತರು ಸಂತೋಷದ ವಿಷಯ ಹ್ಮ ನಿನ್ನೆ ಇದು ಮಾಡಿ ಲೋಕಾರ್ಪಣೆ ಮಾಡಿ ಬಂದ್ರೀ ಅಲ್ಲಿನ ಶಾಸಕರಾದ ಬಸನಗೌಡ ಪಾಟೀಲ್ ತೋರ ಅವಳು ಅವರು ಚೆನ್ನಾಗಿ ಎಲ್ಲಾ ಇ ಮಾಡಿ ಸುಮಾರ ಪೂಜೆಗಳ ಯಜ್ಗಳನ್ನ ಮಾಡಿ ಅಲ್ಲಿ ಸುಮಾರ ಐದು ಸಾವಿರ ಸಕ್ರ ನೀರ್ಗಷ್ಟಟ್ ಅಲ್ಲಿ ಎಲ್ಲಾ ಉತ್ತಮವಾದ ಇದ ಐತ್ ನೋಡಿದ್ರಿ
ಹಾ ಮಳೆ ಬಂದ್ ಸಲಂದ ಆಗ್ಯದೀ ಮಳೆ ಬರ್ಲಿಕ್ ಏನ್ ಇಲ್ರರಿ ಮತ್ತ
ಹ ಹೂನ್ ರೀ ಮಳೆ ಬಂದತ್ ಸಲಯ ಆತ್ ಮಳೆ ಬರ್ಕ್ಕಂದರಿ ಹ ಹನ್ ರೀ ಕಖರ ಹೋಗಬಡಿ ಲಾಸ್ ನಗರ್ ಹೋಗತಿತ್ ನೋಡ್ರಿ ನಮ್ ಕಡೆ ಮಳೆ ಒಂದ ಈಗ ಯಾಕ ಯಾಕ ಕ್ಯಾರಿ ತುಂಬತ್ರಿ ಇಲ್ಕ್ರ ಮಳೆ ಈಗ ಇನ್ನ ಮಳೆ ಆಗ್ಬೇಕ್ರೀ ಮಳೆ ಆದ್ರ ಚೊಲೋ ರೀ ಒಂದುಕ್ಕ ಈಗ ಕೆರೆ ನೀರ್ಷ್ಟ ಕ ಕೂತು ತಿಂದ್ರೆ ಕುಣಕೆವನ್ನು ಸಾಲದ ಕೂ ಕೂತು ತಿಂದ್ರೆ ಕುಡಿಕೋನ್ನ ಸಾಲದ ಅನ್ನೋಂತ ಹಿರಿಯರು ಹೇಳಿದ ಪ್ರಕಾರ ಈಗ ನೀ ಮಳಿ ಆಗದ ಬ್ಯಾರೆರೀ ಇದ ಆಗದ ಬ್ಯಾರೆ ರೀ ಹೌದಲ್ರಿ.
ಹ್ಮ ಹೌದ್ರೀ.
ಹಂಗಾಗಿ ನಾವ್ ಏನ್ ಹೇಳ್ತವ್ರಿ ಮೊದ್ಲ ಮಳೆ ಆಗ್ಬೇಕ. ರಿ ಹಂಗಾದ್ರ ಈಗ ಸುತ್ತಮುತ್ತ ರೈತ್ರಿಗ ಹೇಲ್ಪ್ ಆಗತ್ರಿ ಎಲ್ಲಾ ಬಾಳ ಈಗ ಶ್ರೀಮಂತರಾಗದ ರೈತರಿಂದರಿ ಅವ್ರ ಶ್ರೀಮಂತ್ರನ ಶ್ರೀಮಂತ್ ಅವ್ರ ಅ ತಮ್ಮ ಹಿನದ್ದಾ ಆಕರಂನ್ರೀ. ಈ ಭೂಮ್ಯಾಗ ರೈತರ ಬೆಳದ ರೈತರಾಗಿ ಬೆಳದ್ರ ಅವ್ರ ಶ್ರೀಮಂತ ಆಕಾರ ಹೌದಲರಿ.
ಹೌದ್ರೀ.
ಅದೇ ರೀತಿಯಾಗಿ ಅವರ ಎಲ್ಲಾ ಇದ ಮಾಡಬೇಕ್ರಿ ನಾವ ಈಗ ನೆಸ್ಟ್ ನಮಕ ಕಲಿಕ ಏನಪ್ಪಾ ಅಂದ್ರ ಸುಮಾರು ಇದು ಬರ್ತವ್ರಿ ಈಗ ಏನಪ್ಪಾ ಅಂದ್ರ ನಮ್ದ ಇದ ಕಾಲೇಜ್ ನಲ್ಲಿ ಎನ್ ಎಸ್ ಎಸ್ ಕ್ಯಾಂಪ್ ಕರ್ಕ ಹೊಂಟರೀ.
ಹೌದ್ರೀ ಯಾವ್ರಿ ಕರ್ಕೊಂಡ್ಂಟ್ರರಿ.
ನಮ್ಮದ ಇಲ್ಲಿ ಗೋಗಿ ಕ್ಯಾ ಗೋಗಿ ಅಂತ ಐತ್ರಿ ಊರ ಅಲ್ಲಿ ಕರ್ಕೊಂಡರಿ ಗೋಗಿ
ಹ ಗೋಗಿ ಅಲ್ಲಿ ಒಂದು ಇದು ಫೇಮಸ್ ಅತ್ ನೋಡ್ರಿ ಗೋಗಿದ ಹಲ ಹ್ನ ವಗ್ರಣಿ
ಹುನ್ರಿ ವಗ್ಗನ್ರಿ ಫೇಮಸ್ ನೋಡ್ರಿ ನೀ ಅಲ್ಲಿ ನಿಮಗ್ ಎನ್ ಎಸ್ ಎಸ್ ಕ್ಯಾಂಪ್ ಗ ಏನ್ ಕರ್ಕೊಂಡ ಹೋಗಿಲ್ಲಾ.
ಹ ನಮ ಕರ್ಕೊಂಡ ಹೋಗಿರಿ. ನಮಗೆ ನಮಗಿಲ್ಲಿ ಬೆಂಡೆ ಬೊಮ್ಮ್ನಳ್ಳಿ ಅಂತ ಒಂದ ಗ್ರಾಮ ಅದ್ರಿ ಯಾದಗಿರಿ ತಾಲೂ ಜಿಲ್ಲೆ
ಹುನ್ರಿ ಇದು ತಾ ತಾಲೂಕ್ ಇದು ನೋಡ್ರಿ ವಡಗ್ಯರ ತಾಲೂಕ್ರೀ ಅದ
ಹಾ ವಡಗರೆ ತಾಲೂಕ್ರಿ ಜಿಲ್ಲೆ ಯಾದಗಿರಿ.
ಹಾ ತಾಲೂಕ್ ಜಿಲ್ಲಾ ಯಾರಿಗೆರೀ ತಾಲೂಕ್ ಒಡಗಾರ ರೀ ಅಂದ ರಿ ಅಲ್ಲಿ ಒಂದ್ ಫೇಮಸ್ ಒಂದ ಏನ ಅರವ ಇತ್ತನ ಎಪ್ಪತ್ತ ಜನ ಏನ ಒಂದ ಮನೆಗೆದರ ಅಂತಲ್ರಿ ಮತ್ತೆ ಅಲ್ಲಿ ಹೋಗಿದ್ರೇನ್ರಿ ನೀವ್
ಹಾ ಒಂದೇ ಕುಟುಂಬದಲ್ಲಿ ಅರವತ್ತು ಸದಸ್ಯರಿದ್ರಂತರಿ.
ಏ ಹ ಊವ ಬರ್ಬೇಕಕ್ಲ್ರರಿ ನೀವು ನೋಡಿ ಬರ್ಬೇಕ್ರಿ ಅಂತವಲ್ಲ.
ಅದ ಹೋಗ್ಬೇಕಂದವ್ರಿ ಟೈಮ್ ಸಿಕ್ಕಲ್ ಸ್ಲ್
ಹೌದನ್ರಿ ನಾವು ಈಗ ನೋಡ್ರಿ ಬೆಂಡೆ ದ ಈಗ ಹ್ಮ ಹೌದ ಬಿಡ್ರಿ ಮುಂದಿನ ತಿಂಗಳಲ್ಲಿ
ಹಾ ನೀವ್ ಹೋಗಿದ್ರಿ ಏನ್ರಿ ಅಲ್ಲಿ ಹಲೋ ರೀ
ಇಲ್ರಿ ನಾವು ಅಲ್ಲಿ ಎನ್ ಎಸ್ ನಾವ್ ಹೋಗಿಲ್ರಿ ನಮ್ ದೋಸ್ತ ನಾವು ನಮ್ ನಮ್ ದೋಸ್ತ ಭೀಮ್ರಾಯನ್ ಗುಡಿ ಕಾಲೇಜ್ ನಲ್ಲಿ ಓದ್ತಿದ್ನೀ ಅವಗ ಹೋಗಿದ್ರ ಅಂತ ಹೇಳಿದ್ರಿ.
ಹೌದ್ರೀ ಹೆಸ್ರ ಏನ್ರೀ ನಿಮ್ ದೋಸ್ತಂದ.
ಹ್ಮ.
ಹಲೋ
ನಮ್ಮ ದೋಸ್ತನ ಅಕ್ಷರ
ಹಲ
ಹಲೋ ಹೇಳ್ರಿ.
ಹೋರ ಅ ಅದ ಆಕಾಶ ಅಂತ್ರ ನಮ್ ನಮ ದೋಸ್ತನ ಹೆಸರ ಆಕಾಶ ಅಂತ್ರಿ.
ಆಕಾಶ ರಿ
ಆಕಾಶ ಆ ಹೋಗಿತ್ ನೋಡ್ರಿ ಹೋಗಿ ಹೇಳ್ ರಿ ನಾವು ಎನ್ ಎಸ್ ಎಸ್ ಕ್ಯಾಂಪಯ್ದವಲ್ರರಿ ಸುಮಾರ ರ ಕ್ತದಾನ ಸ್ವಚ್ಛತಾ ಕಾರ್ಯಕ್ರ ರಕ್ತದಾನ ಶಿಬಿರ ಅಂತ ಮಾಡಿದುರಿ ಒಂದು ಯಳ್ನೂರ ಜನ ಅ ಯಾನರು ಜನ ಎಲ್ಲಾ ರಕ್ತದಾನ ಮಾಡಿದ್ರಿ ಸ ಎಲ್ಲಾ ಚೆನ್ನಾಗಿತ್ತ ಬಿಡ್ರಿ.
ಹೌದನ್ರಿ ನಂಬಲ್ಲಿ ಕಾಲೇಜಿಗ ಬಂದಿರ್ರಿ ನಮ ಬಲ್ಲಿ ರಕ್ತದಾನ ಶಿಬಿರ ಐತ್ರಿ.
ಹ್ನ್ ರೀ.
ಹ ಅದ್ರಲ್ಲಿ ಕೂಡ ನಮ್ಮ ಫಸ್ಟ್. ಕೆರ ವಿದ್ಯಾರ್ಥಿಗಳು ತುಂಬಾ ಆಸಕ್ತಿಯಿಂದ ರಕ್ತದಾನವನ್ನು ಮಾಡಿದ್ದಾರೆ ನೋಡಿ.
ಚೆನ್ನಾಗಿ ಮಾಡಿರಿ ಬಿಡ್ರಿ ಮತ್ತ ಮೊದಲ ವರ್ಷದ ವಿದ್ಯಾರ್ಥಿಗಳರಿ .
ಹ ರೀ. ಯಾಕಂದ್ರ.
ಈಗ ಹಸಗರ ನಾಕನೇ ವರ್ಷ ಇದ್ದಿದ್ದಕ್ಕ ಹ ಹೌದಲ್ರಿ ನ್ಯಾಷನಲ್ ಕ್ರೆಡಿಟ್. ಕಬ ಅಲ್ರಿ ಅದ ಹ್ಮ್ ಹೌದ. ಹೌದ ಅಲ್ರೀ ಎನ್ ಸಿ ಸಿ ಇತ್ತಲ್ರರಿ ನಮ್ ಮೊದಲ ವರ್ಷದ ವಿದ್ಯಾರ್ಥಿಗಳು.
ಹಾ ಮೊದಲ ವರ್ಷದ ವಿದ್ಯಾರ್ಥಿಗಳಿಗೆ ಎನ್ ಸಿ ಸಿ ಕೊ ಅಧ್ಯಯನ ಇತ್ತ. ತ್ರಿ ಒಂದ.
ಹಾ ರೀ.
ಎಲ್ಲಿರಿ ನೀವು.
ಕಲಬುರ್ಗಿ ಓ ಓ ಓ. ಹೋಗ್ ಕಂತ ಮಾಡೀವ್ರಿ.
ಹಾ.
ಹಲೋ ರೀ ಹಲೋ
ಹಾ ಎಲ್ಲಿವ್ರಿ ಸ್ವಲ್ ನೆಟ್ವರ್ಕ್ ಪ್ರಾಬ್ಲಮ್ ಅದ ನೋಡ್ರಿ.
ನಿಂಬದ ಆಯಿತೇನ್ರಿ.
ನಿಂಬದ್ರಿ.
ನಾವು ಕರೆಕ್ಟ್ ನಮ್ ಕಡೆ ಐತ್ರಿ ಫೈವ್ ಜಿ ಐತಿ.
ನಮ್ದು ಫೈವ ಜಿ ನ ಐತ್ ರೀ. ಹಾ ಈಗ ಕೇಳಸಲತದ ನೋಡ್ರಿ.
ಈಗ ಕೇಳಸ. ಆಯಿತೆಲ್ರಿ ಈಗ ನಾವು ಇದಕ ನಾಳೆ ಕಲ ಊರಿಗೆ ಹೊಂಟಿದೇವ ಸ್ವಲ್ಪ ಗುಡಿಗ ಹೊಂಟಿದೀವರಿ ಅದಕ್ ನಾವು.
ಹ.
ಗುಡಿ ಗುಡಿಗಿ ಹೋದ್ಮೇಲೆ ನೆಕ್ಸ್ಟ್ ಇದಕ ಹೊಂಟಿವ ಶಣ ಸೊಪ್ಪ ಗುಡಿ ಇದ್ದಾಗರಿ.
ದರ್ಗಾ ಕಾದಿ ಬಂಜನ ನೋ ದರಗ ರೀ.
ಹ್ಮ ಕಾಜಾ ಬಂದಿನೋ ದರ್ಗರಿ ಮತ್ತೆ ಅದೇ ರೀತಿಯಾಗಿ. ಹ್ಮ ಮತ್ತ ಎದಕ ಹೊಂಟಿದಿವ ಅಂದ್ರ.
ಮತ್ತ ಯಾವಾದ್ರೀ.
ಹಲೋ ರಿ.
ಹಾ ಹೇಳ್ರೀ.
ಏರ್ಪೋರ್ಟ್ ಐತಿ ಅಂತ ಅಲ್ರಿ ಏನೋ ಕಲಬುರ್ಗಿಗಿ.
ಹಾ ಹೌದ್ರಿ ಏರ್ಪೋರ್ಟ್ ಐತ್ರಿ. ನಮ್ಮ ಸ ನಮ್ಮ ಸಚಿವರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಉದ್ಘಾಟನೆ ಮಾಡ ಡ್ಯಾರಿ.
ಅದಕ್ಕ ಅವರು ಇಂದ ಇದು ಮಾಡ್ಯರಿ ಮತ್ತ ಇದಕ್ಕ ಏನೋ ವಸ ಸ ಮೃಗಾಲಯ ಓಪನ್ ಮಾಡ್ಯಾರ ಅಂತಲ್ರರಿ ನಿಮ್ ಕಲಬುರ್ಗಿ ದಲ್ಲಿ.
ಹಾ ಹೌದ್ರಿ ಅದನ್ನು ಕೂಡ ನಮ್ಮ. ಪ್ರಿಯಾಂಕಾ ಖರ್ಗೇಜಿ ಅವ್ರನೇ ಉದ್ಘಾಟನೆ ಮಾಡ್ಯಾರ ನೋಡ್ರಿ.
ಹೌದ ಅನರೀ ಅದರಿ ಅದಕ ಅದು ಅಂದ್ರೆ ಮತ್ತೆ ಅದು ಇದಕ್ಕೊಂದು ಹೋಗ್ ಬೇಕ್ ಅಂತ ಮಾಡೆವ. ಮತ್ತೆ ಕಾನಾಪುರ ಹೋಗಬೇಕ್ ಅಂದಿವಿ ಚೆನಾಯತಂತೀ ಫು ಜನಲ್ಲಿ.
ಹಾ ಹೌದೌದ ರೀ
ಚಲೋ ಐತಲ್ರರಿ ಅಲ್ಲಿ
ಹ್ಮ ಸರಿಯಾಗೈತ್ರಿ ಅಲ್ಲಿ ಹ ಲಕ್ಷಾಂತರ ಭಕ್ತರು ಬರ್ ತರ್ ನೋಡ್ರಿ ಆಗ ಸ್ಥಳಕ್ ಮತ್ತೇನ್ಡಶೀರಿ
ರಿ ಸತ್ರಿ ಹಂಗ ಚ ಸ್ವಪ ಜಾಸ್ತಿ ಜಾತ್ರೆನ ಬಂತಲ್ರರಿ ಸಮೀಪ ಅಂತ್ರೆ ಮಹದಾಸ ಹೋಗಿ ಶ್ರಾವಣ ಬಸೇಶ್ವರ
ಹೌದ್ರಿ ಅದು ಕೂಡ ತುಂಬಾ ಇದು ನೋಡ್ರಿ ಹಾ ಸುಂದರವಾಗಿ ಹ್ಮ್ ಅದಕ್ಕೂ ಕೂಡ ಲಕ್ಷ್ಯ ಎರಡು ಲಕ್ಷಕ್ಕಿಂತ ಅಧಿಕ ಜನಗಳು ಜಾತ್ರೆಯಲ್ಲಿ ಪಾಲ್ಗೊಳ್ಳುತ್ತ ಉತ್ತರ್ ನೋಡ
ಕ ಹೋಗ್ಬಿಡ್ರಿ ಅವಕ ಅದೇ ರೀ ನಿಮ್ಗ ಇ ಮತ್ತೆ ಇ ಇದು ಕೊಂಡ್ ನೋಡ್ರಿ ಕೃಷ್ಣಾ ನದಿಗ್ರೀ ನೀರ ಇಲ್ರಿ ಯದಕಂದ್ರ ಆಯತ ಅಡ ಎಲ್ಲಾ ಆಳಮ ಮಳೆಯ ಬರ್ಲಾರದಕ್ಕ ನೀರಾ ತುಂಬಿಲ್ರಿ ಯಕ್
ಹ್ಮ ರೀ
ಹಂಗಾಗಿ್ಯ ನೋಡ್ರಿ ನೀರಿಂದ ಅಭಾವ ಬಾಳ ಇದಾಗಿಬಿಟ್ಟೈತ್ರಿ ಅದಕ್ಕ ಜನ್ ಈಗ ನಾವ್ ಹೇಳ್ಬ್ರೀ ನೀ ನೀರನ್ನು ಮಿತವಾಗಿ ಬಳಸ್ರಪ್ಪಾ ಅಂತ ಸ್ವಲ್ಪ
ಹ್ಮ್
ಮುಖ್ಯಮಂತ್ರಿ ಎಲ್ಲಾರ ಕರೆ ಕೊಡ್ಬೇಕ ಅವರು ಕೊಡ್ಲಿಕ್ಕಂದ್ರೆ ನಾವು ನಮ ಮಾಡ ನಾವು ಮೆಲ್ಲಕ್ಕ ಬಳಸ ನೀರ್ ಮುಂದಿನ ದಿನಗಳಲ್ಲಿ ಬಾಳ ಅಭಾವ ಆಗತ್ೆ ನೀರಿಂದ
ಹೌದ್ರೀ ಮುಂದಿನ ದಿನಗಳಲ್ಲಿ ತುಂಬಾ ಕಷ್ಟ ಆಗುತ್ತ ಮುಂದಿನ ವರ್ಷ ಮುಂದಿನ ಜನಾಂಗ ಅದ
ಹ್ಮ ರೀ ಮುಂದಿನ ಈಗ ಜ ಮುಂದಿನ ಜನಗಳಿಗೆ ನಮ್ಮ ಈ ಹಿಂದಿನ ಯ ಮುಂದಿನ ಯುವಕರಿಗೆಗ ಬಹಳ ಇದಾಗತ್ ಈಗ ಜವರ ಎಲ್ಲಾ ಸ್ವಚ್ಛ ಗಾಳಿಯನ ಸಿಗೋಲ್ ಈಗ ಬರೇ ಬೈಕ್ ಗಳು ವಾಹನಗಳ ಪರಿಸರ ಮಾಲಿನ್ಯ ವಾಯು ಮೇಲಿನ್ ಅವು ಮುಂತಾದ ರೋಗಗಳು ಹೌ ಹೌ ಪಿ ಶುಗರ್ ಬರೀ ಇವಾಯ್ಬಿಟ್ಟಿದಾವ್ ನೋಡ್ರಿ ಹೌದಲ್ರಿ
ಹೌದರ
ಹಂಗಾಗಿ ನಾವ ಏನ್ ಮಾಡಕಂದ್ರೆ ಚೆನ್ನಾಗಿ ಗಿಡಗಳನ್ನ ನೆಟ್ಟಕ ಸ ಸುದ್ದ ಗಡ್ಡೆಗನಸುಗಳನ್ನ ಇದ ತರ್ಕಾರಿಗಳನ್ಬಕ್್ರಿ ಸಾವಯವ ಕೃಷಿ ಮಾಡ್ಬಕ್್ರಿ ಹೌದಲ್ರರಿ
ಹಾ ಹೌದು ಸಹ ಕೃಷಿ ಕೂಡ ಮಾಡ್ಬೇಕು ನಾ
ನಿಮ್ ಕಡೆ ಮಾಡ್ತಾರನ್ರರಿ ಸಾವಯವ ಕೃಷಿ
ನಮ್ ಕಡೆಗ್ ಮಾಡಲ್ರಿ ಹೆಚ್ಚಿ
ಮಾಡಲ್ಲ ಅಂದ್ರೆ
ಏ ಇಲ್ರಿ ಜನರಿಗೆ ಏನಾದ್ರೆ ತಮ್ಮ ಆ ಬರ ಪ್ರಾಫಿಟ್ಸ್ಲ್ಲಂದ ಬೆಳ
ಹ್ಮ್ ಕರೆ ಹೋಗ್ಬಿಡ್ರಿ ಎಲ್ಲಾ ಲಾಭಕ್ದಾಯಕ ಮಾಡ್ತಾರಿೀ ಈಗ ನೋಡ್ರಿ ಸುಮ್ನೆ ನೋಡ್ರಿ ಬರೇ ಬೀಜ ಗೊಬ್ಬ್ರ ಅವು ಇವು ಮುಂದಾದ ಬರ ಕ
ಬರ
ಪಟ್ಟ ನಾಶಿಸಿ ಬೆಳದ್ರಿ ಹೌದಿಲ್ರರಿ ಎಲ್ಕಂದ್ರ ಹೌದಲ್ ಇದವ್ರ
ಹೌದ್ರೀ
ನ ದೇಶಾರ್
ಹ್ಮ
ಚಿಕ್ಕ ಪರಿಸ್ಥಿತಿ ಬಾ ಕೃಷಿ ಇರ್ಲಾರ ಎಲ್ಲ ಬರ ಕುಂಂತ ನೋಡ್ರಿ
ಹ್ಮ
ಹಂಗಾಗಿ ಬಾಳ ಸಮಸ್ಯೆ ಉಂಟಾಗ ಕುಂತ ಮುಂದ ಪೀಳಿಗೆಗೆ ಬಹಳ ನೋೊಂದು ಉಂಟಾಗುತ್ತುತ್ತದೆ
ಾಕ್ಲ ನೀ ಈ ಕಡೆ
ಅದೇ ಒಂದ್ ಇನ್ನೊ ಒಂದ್ ನಿಮಷ ತಡ್ರಿ ನೀವು್ ಮೈತ್ ಕಟ್ ಮಾಡ್ಬೇಡ್ರಿ
ಹಾ ಎಲ್ಲಿ ಎಲ್ಲಿ ಹೇಳಡ್ರಿ ಇಲ್ಲಿ ಸ್ಟಾರ್ಟ್ ಆಗ್ಯದ ನೋಡ್ರಿ ಮ್ಯಾಚ ಅಲರ್
ಏ ಅಲೇ ಹಲೋ